ಇದು ನಾವು ಒಂದು ಗ ಒಂದು ಗಾಡಿ ಶುಭ ಮಧ್ಯಾಹ್ನ ರಮೇಶ್ ಅವಿಗೆ ಶುಭ ಮಧ್ಯಾಹ್ನ ಊಟ ಅದೇ ನಾನೊಂದು ಗೊಂದು ಕ್ರೆ ಮಾಡ ಮಾಡಲು ಹೊರಡಿದ್ದೇನಿ
ಖರೀದಿ ಮಾಡಲು ಹ ಹಾ ಹಾ ಹೇಳಿ ಹೇಳಿ ಮುಂದೆ ಹೇಳಿ
ಅದು ಕಾರ್ಡನ್ನು ಕಂಡಂಡ ಯಾರ ಕೊಡ್ತಿದಾರ
ಸೆಕೆಂಡ್ ಹ್ಯಾಂಡ್ ಯಾರಾದ್ರೂ ಕೊಡ್ತಾರೆ ನೀ ಕೇೇಳತೇನೆಿ ಕೇಳುವ ಮುಂೆ ಮುಂಚೆ ಇದನ್ನು ಖಚಿತಪಡಿಸಿಕೊಳ್ಳಿ
ಗಾಡಿ ಮಾರುವರು ಆ ವಾಹನ ಮಾರುವರು ಅದು ಸ್ವಂತದ್ದು ವಾಹನ ಅಥವಾ ಬೇರೆಯವ್ರ್ದ ವಹನ ಅದು ಯಾರದುು ಎಲ್ಲಿಂದ ಬಂತು ಹೇಗೆ ಬಂತು ಆರ್‌ಸಿ ಕಾರ್ಡ್ ಇದೆ ಏನೇನಿದೆ ಯ ನಮ್ಮ್ ಇಂಡಿಯಾ ಅ ಅಥವಾ ಹೊರಿಯಿಂದ ಎಲ್ಲ ನೋಡಿ ಕಚ್ಚಿಪಟ್ಟಕೊಳ್ಳಿ ಅದನ್ನು ತೆಗೆದುಕೊಳ್ಳುವುದು
ಹ್ಮ್ ಹೌದು ನೀವು ಗುಣಮುಖ ಹೌದು ನೀವು ಹೇಳೋದ್ರಲ್ಲಿ ಗುಣಮುಖ ಗುಣಮುಕ್ಕ ಆಗ್ಬೇಕು ನಾವು
ಗುಣಮುಖರಾಗೋಕ್ಕಿಂತ ಏನು ಎಚ್ಚೆತ್ತಕೊಳ್ಳಬೇಕು
ಹೆಚ್ಚಿತ್ತುಕೊಳ್ಳಬೇಕದು ಅಂದ್ರೆ ನಿಮ್ಮ ಕನ್ನಡ ಭಾಷಕ್ಕೆ ನಾವು ಅನುವಾದವಾಗುತ್ತೇವೆ ಅಂದರೆ ಸ್ವಲ್ ಸ್ವಲ್ಪ ಬರ್ತೆೇ ನಿಮ್ಗೆ
ಹ್ಮ್್ಮ ಸಂಪೂರ್ಣ ಕನ್ನಡ ಎಲ್ಲಿಯರಿಗೆ ಬರೋದಿಲ್ಲ ಆದ್ರರೆ ಮಾತಾಡಿ ಇರಲಿ ನಡೆಯುತ್ತೆ
ಮಾತಾರೆ ಹೌದು ನೀವು ಇವಾಗ ಕೆಲ್ಸ ಏನ್ ಮಾಡ್ಕಂದಿದ್ದೀರಾ
ನಾವು ಕೆಲಸ ನಮ್ಮದು ಇವಾಗ ಪದವಿ ಮುಗಿದಿವೆ ಪದವಿ ಪೂರ್ವರಾಗಿದ್ದೇವೆ ಪದವಿ ಪೂರ್ವ ಕೆಲಸವನ್ನು ನೋಡ್ಕತಿದ್ದೇವೆ ಕೆಲಸದಲ್ಲಿ ನಿರ ಆಗಬೇಕೆಂದು ಕೆಲಸವನ್ನು ಹುಡುಕುತ್ತಿದ್ದೇವೆ ನಮ್ಮ ಕೆಲಸಗೆ ನಮಗೆ ಮೂವತ್ತು ಸಾವಿರ ಸಂಭಗಳು ಬೇಕು ತಿಂಗಳಿಗೆ ಆ ಕೆಲಸ ಸಿಗುತ್ತಿಲ್ಲ ಹ್ಮ್
ಹೌದದು ಹೋರಾಟ ಮಾಡ್ಬೇಕು ತಾನೇ
ಹೋರಾಟ ನಮ್ಮ
ಹೌದು ಹೌದು ಬರೋಬರಿ ನೀವು ಲ್ಲಿ ಕರೆಕ್ಟ್ ಇದೆ ಆದರೆ ಎಲ್ಲರೂ ಕೂಡಿ ಸ್ಪಷ್ಟವಾಗಿ ಒಂದು ನಿಖಾರವಾದ ಒಂದು ಪತ್ರವನ್ನು ಬರೆಯೋದು ಹೆಲ್ರಿಜ್ ಕಡ ಮುಟ್ಟಿಸಬೇಕಲ್ವಾ
ನೀವು ನೀವು ನಿಮ್ಮ ಮಾತಿನ ಮೇಲೆ ಸ್ವಲ್ಪ ನಿಗಾ ಇರ್ಲಿ ನೀವು ಏನು ಮಾತಾಡ್ತ್ರ್ರ ನಿಮಗೆ ಅರ್ಥ ಆಗ್ಲಾಕಿಲ್ಲ ಅನ್ಕೊಳ್ತೀನಿ ನಾನು ಮಾತ ಮಾತಾಡಾರ ಬೆಕಿದ್ರೆ ಯಾವದನ್ನು ಮಾತನಾಡುತ್ತಿದ್ದೆ ಯಾವದಕ್ಕ ಇಲ್ಲ ಬೇಕು ಮೊದಲು
ಹೌದುೌದು
ಹ ಅಲ್ವಾ
ಹೌದು
ಹ್ಮ್ ಇವಾಗ ಒಂದು ಉದಾಹರಣೆೆಗೆಂದ್ರೆ ಇವಾಗ ನಾವು ಪರಿಸರ ಬಗ್ಗೆ ಮಾತಾಡ್ತಿದ್ರೆ ಪರಿಸರದ ಮಾತು ಮುಗಿಯವರೆಗೂ ಪರಿಸರ ಪರಿಸರನ್ನು ಮಾತಾಡಬೇಕು ಪರಿಸರವನ್ನು ಮಾತಾಡುವಾಗ ಮಧ್ಯದಲ್ಲಿ ನೀನು ಹೋಗಿ ಆ ಗದ್ದೆಯ ಬಗ್ಗೆ ಮಾತಾಡ್ತಾನೆ ಎಂದ್ರೆ
ಅದು ಆಗ್ಬದಲ್
ಹಾ ಅದು ಬೇಡ
ಬೇಡ ಬೇಡ ಬೇಡ
ಇವಾಗ ಪರಿಸರ ನಮ್ಮ ಪರಿಸರದಲ್ಲಿ ವ್ಯನ್ಯಜೀವಿಿಗಳಿವೆ ಮೃಗಗಳಿವ
ಸರ್ಪಗಳಿವೆ ವಿಜ ಸರ್ಪಗಳಿವೆ ಅನೇಕ ರೀತಿಯ ಜೀವ ಸಂಕುಲಗಳಿವೆ ಹೌದಲ್ವಾ ಪರಿಸರ ಬಗ್ಗೆ ನ ಜ್ಞಾನವಿದೆ ಇಲ್ಲ ನಿಮ್ಗೆ
ಜ್ಞಾನ ಇದೆ ಅ ಅಲ್ಪ ಸ್ವಲ್ಪ ಇದೆ ನಮಗೂ ಜ್ಞಾನ ಇದೆ ಅಂದ್ರೆ ಪರಿಸರ ನಾವು ಕಲ್ ಎಷ್ಟು ಮೂರನೇ ಮೂರನೇ ತರಗತಿ ನಾಲ್ನೇ ತರಗತಿಯಲ್ಲಿ ಕಲ್ತಿದ್ದೇವಿ ಆ ಒಳ್ಳೆ ನಾವು ಪರಿಸರವನ್ನು ಕಲ್ಲಿತೆ ಇಲ್ಲ ನಾವು
ನೀವು ದೊಡ್ಡರ ಇದಿದ್ದೀರಿ
ಪರಿಸರ ಅು ತರಗತಿಯಲ್ಲೆಲ್ಲ
ದಿನ ದಿನವಿಡಿಯಲ್ಲಿ ನಮ್ಮ ಜೊತೆ ಫಲಗೊಂಡು ಇರುತ್ತದೆ ಪರಿಸರ
ಹೌದಾ
ಹಾ ಹೌದು ಹೇಗೆಂದ್ರೆ ಪರಿಸರ ಇಲ್ಲಂದರೆ ಯಾರು ಇಲ್ಲ ಹೌದು ಹೌದಲ್ವಾ ಹ್ಮ್ ಇವಾಗ ಹಾಗೆ ಪರಿಸರ ಇಲ್ಲಾಂದ್ರೆ ಏನು ಇಲ್ಲ ನಿಮ್ದ ಗದ್ದೆ ಇರ್ಬೇಕಲ್ವಾ ಕೃಷಿ
ಕೃಷಿ ಇದೆ ನಮ್ದು ವ್ಯವಸಾಯ ಇದೆ ನಮ್ದು ನಮ್ಗೆ ಕೃಷಿ ಇಯಾ ಯಾರಾದ್ರೂ ಖುಷಿ ಮಾಮಾರಾ ಟ ಮಾಡ್ತಿದ್ದಾರಾ ಗದ್ದೆ
ಗದ್ದೆ ಮಾರಾಟನೇ ತೆಗೆದುಕೊಳ್ಳೋ್ರ
ತೆಗೆದುಕೊಳ್ಳತಿದ್ದೇವಿ ಅದೇ ಎಷ್ಟ ಅಂತ ಹೇಳ್ತಿದ್ದಾರೆ ರೇಟು
ನಮ್ಮಲ್ಲಿ ನಮ್ಮ ೂರಿನಲ್ಲಿ ನಮ್ಮೂಊರಿನಲ್ಲಿ ಅನಗಂಡಿ ಅನ್ನ ಸವ್ಕಾರ ಅಂತ ಇದ್ದಾರೆ ಸಕಾರ ಅಂತ ಇದ್ದಾರೆ ಅವರು ಹೊಲವನ್ನು ಮಾರುತ್ತಿದ್ದಾರೆ
ಅವ್ರ ಹೊಲವವನ್ನು ಕೇಳಬೇಕು ಕೇಳಿ ಹೇಳ್ತೇನೆ ಅವರು ನಾನು
ಪಕ್ಕಾ ಹೇಳ್ತೀರಾ
ಅವರು ಹೌದು ಅವರು ಊರಿನ ಊರಿನ ಗ್ರಾಮ ಪಂಚಾಯತಿಯ ಎಲ್ಲಾ ಅವ್ರಲ್ಲ ಎಲ್ಲ ನಳೆ ಜ್ಞಾನ ಇದೆ ಅವ್ರರಿಗೆ
ಹೌದಾ ಹಾಗೆಯ ಎಕ್ರಿಕೆ ಎಷ್ಟ ಅಂತ ಕೊಡ್ತಾರೆ
ರಸ್ತೆ ಮ ರಸ್ತೆ ರಸ್ತೆ ಬಾಜು ದೊನ್ ಇವಾಗ ಒಂದು ಇಪ್ಪತ್ತೈದು ಲಕ್ಷ ಸುತ್ತ ಇದೆ ಅಂದ್ರೆ ಇಪ್ಪತ್ತೈದು ಲಕ್ಷ ಒಳಗೆ ಸಿಗಬಹುದು ರಸ್ತತೆ ಒಳಗೆ ಇದ್ದರೆ ಅದು ಹಲದ ಮೇಲೆ ಆಧಾರಿತವಾಗುತ್ತದೆ ಎರೆ ಗದ್ದೆ ಇದ್ದರೆ ಇಪ್ಪತ್ತೈದು ಸಿಗುತ್ತದೆ ಮರಳು ಗದ್ದೆ ಇದ್ದರೆ ಒಂದು ಹದಿನೈದು ಸಿಗ್ತೀರಿ ಅದು ಅದರ ಮೇಲೆ ಆಧಾರವಾಗಿದೆ ಅಷ್ಟೇ
ಅದೇ ಇವಾಗ್ಲೇ ನಾವು ಹೊಲ ಒಂದು ಗದ್ದೆ ಖರೀದಿ ಮಾಡ್ತೇವಿ ಒಂದು ಗದ್ದೆ ಖರೀದಿ ಮಾಡಿ ಅಡಿಯಲ್ಲಿ ಇಕೊಂಡು ಹಾಕ್ಲಿಕ್ಕೆ ಎಷ್ಟು ವೆಚ್ಚ ಅಂದ್ರೆ ಎಷ್ಟು ಮತ್ತಕ್ಕ ಇದು ಹೋಗುತ್ತೆ ಎಷ್ಟು ಹಣ ಲಾಸ್ ಆಗುತ್ತೆ
ಹಣ ಹಣ ಹಣ ಹಣ ಹೌದಾ ನೀವು ಗದ್ದೆಯಲ್ಲಿ ಕುಡ್ಸಿ
ಕೃಷಿ ಹೂಂಡ ಒಂದು ಎಷ್ಟು ಹ ಇನ್ವೆ
ಕೃಷಿ ಹಣ್ಣ ಹಾಕಿ ನೀವು ಎಲ್ಲಾ ರೀತಿಯ ಚೆನ್ನಾಗಿ ದನಕರಗಳು ಮೇಲು ಹುಲ್ಲುಗಳನ್ನು ಹಾಕ್ತನ ಅಂತಂದರೆ ಅದಕ್ಕೆ ಒಂದಿಷ್ಟು
ಸೌಂಡ್ ಇಲ್ಲ
ಒಂದು ಐದು ಲಕ್ಷವರೆಗೆ ಹೋಗ್ಬಹುದು
ಹೌದಾ ಐದ್ ಲಕ್ಷ ಇಲ್ಲ ಇಲ್ಲ ಐದ್ ಲಕ್ಷ
ಇವಾಗ ನೀವು ಎನ್ನು ಬಿಟ್ಬಡ್ರಿ ಅದನ್ನ ಅದನ್ನು ಅದನ್ನು ಮಾಡೋಕಿಂತ ಮುಂಚೆ ಒಂದು ಬಿಸ್ಿನೆಸ್ ಅವ್ಯಹಾರ ಅಧ್ಯಯನದಲ್ಲಿ ಇದೆಯ ಅಲ್ಲ ಬಿಸ್ನೆೆಸ್ಸಲ್ಲಿ ಒಂದು ಕೆಲವೊಂದಿಷ್ಟು ಹೆಮ್ಮೆ ಅಥವಾ ಹಸುಗಳನ್ನು ಕೋಳಿ ಕಾ ಕೋಳಿ ಗಳನ್ನುುವ ಕುರಿ ಕೋಳಿ ಕೋಳಿ ಕೋಳಿ ಕೋಳಿ ಫಾರ್ಮ್ ಅನ್ನು ಮಾಡಿದರೆ ನೀವುೊಂದು ಕೆಲವೊಂದಿಷ್ಟು ಕೋಳಿಗಳನ್ನು ಮಾಡಿದರೆ ಕೋಳಿಯಲ್ಲಿ ಏನು ಲಾಭವಿದೆ
ಹೌದು
ಈ ಲಾಭ ಮೊದಲನೆಯ ಲಾಭ ಕೋಳಿ ಮೊಟ್ಟೆಯಿಡುತ್ತದೆ ಆ ಮೊಟ್ಟೆಯ ಬೆಲೆ ಈಗಿನ ಈಗಿನ ನಿಗಂತ ಬೆಲೆ ಅದಕ್ಕೆ ಐದು ರೂಪಾಯಿ ಅದನ್ನು ಕುದಿಸಿಕೊಟ್ಟರೆ ಹತ್ತು ರೂಪಾಯಿ ಹೌದ ಇವ ಹತ್ತು ರೂಪಾಯಿ
ಹಾಗೆ ಆರ್ ಒಂದು ಮ ಮೊಟ್ಟೆಗೆ ಐದು ರೂಪಾಯಿ ಪ್ರತಿದಿನ ಒಂದು ಮೊಟ್ಟೆ ಒಂದು ಮೊಟ್ಟೆ ಅಂದ್ರೆ ಅದು ನಾವು ವ್ಯಾ ವ್ಯಾಪಾರ ಮಾಡಿದ್ರೆ ಅಂತ ಒಂದು ಸಾವಿರ ಕೋಳಿ ಸಾಹೇಬ್ರು ಕೋಳಿ ಸಾವಿರ ಮೊಟ್ಟೆ ಹಾಕಿದ್ರಿ ಒಂದ್ ಮೊಟ್ಟೆಗೆ ಐದ್ ರೂಪಾಯಿಲಿ ಅಂತ ಮಾಡಿದ್ರಿ ಎಷ್ಟಂತ ಆಯ್ತು ಐದ್ ಸಾವಿರ ಹ್ಮ್ ಮತ್ತೆ ಅಂದ್ರೆ ಡೈಲಿ ಐದ್ ಸಾವಿರ ಅಂದ್ರೆ ಐದ್ ಮೂರ್ಲೆ ಹದಿನೆೇಳು ಐದ್ ಮೂರ್ ಲ ಎಷ್ಟು ಮಂತ್ಲಿ ಒಂದ್ ಒಂದು ಎಂಬತ್ ಆಾಗುತ್ತೆ
ಹ್ಮ್ ಆಗುತ್ತೆ ಆಗುತ್ತೆ
ಅದೆಲ್ಲಾ ಬೇಸಿಗೆದೆ ಇದೆಲ್ಲಾ ಕಡಿಮೆ ವೆಚ್ಚ ಅಂತ ಹೇಳಕಕಿಂತ ರಿಸ್ಕ್ ಇದೀವ ಸ್ವಲ್ಪ ಸ್ವಲ್ಪ ರಿಸ್ಕ್ ಇದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ
ಹ್ಮ್ ಹೌದು ಅದು ನಿಮ್ಮೆ ಮೇಲೆ ನಿನಗೆ ಬಿಟ್ಟಿದರು ನೀವು ಮಾತಾಡ್ತಾರ ಇದು ಸ್ದಾ ಬರಬ್ಬರಿ ಅಂತ ಆಲ್ಲಿ ನೀವು ಮಾಡತೆ
ಮತ್ತೇನಿಲ್ಲ ನಿಮ್ಮ್ ಊರಲ್ಲಿ ಮಡಕಲ್ ಇದಯಾ ನಮ್ಮೂರು ಎಲ್ಲಾ ಶಾಂತ ವಾಗಿದೆ ಇವತ್ತು ನಿನ್ನ ಕಾರಣವೇ ಮಾಡಿದ್ರು
ಕಾರು ನಿಮೆ ಎಲ್ಲಿ ದನಗಳನ್ನು ಓಡಾಡ್ಸಿದ್ರ
ಹೌಸ ಮಮರಲಿ ಕಾರ ನಿಮ್ಮೆ ಮಾಡಿದ್ರಾ
ಕಾರುಣ ಮೇಲೆ ದನಗಳ ಎಲ್ಲ ಎಲ್ಲ ಎತ್ತುಗಳಿಗೆ ಬಣ್ಣ ಹಚ್ಚಿ ಶೃಂಗಾರ ಮಾಡಿ ಅಧಿಕವಾಗಿ ಮತ್ತೆ ಎಥರನ ಊರಿನ ಆ ರ ಸಿಯಲ್ಲಿ ಉಓಡಾಡಿಸಿ ಸುತ್ತಾಡಿಸಿ ಎಲ್ಲ ಮಸ್ತ್ ಮಸ್ತ್ ಮಾಡಿದ್ದೇವೆ
ಹೌದಾ ಖಾರ ಹುಣ್ಣಿಮೆ ಅಂದರೆ ನಿಮ್ ಕಡೆ ಹೇಗೆ ಸಂಪ್ರದಾಯ ಇದೆ ಹ
ಆರು ಹುಣ್ಣಿಮೆ ಅಂದರೆ ಇವಾಗ ದೀಪಾವಳಿ ಸಮಯದಲ್ಲಿ ಹೇಗೆ ದೀಪಗಳಿಂದ ಅಲಂಕರಿತವಾಗಿರುತ್ತದೆ ಹಾಗೆ ಎತ್ತನ್ನು ಆ ರೀತಿ ಅಲಂಕಾರ ಮಾಡುವುದು
ಹೌದಾ ಅದೇ ಎತ್ತಿಗೆ ಒಂದು ಏನು ಒಂದು ಕಟ್ಟಿಗೆ ಒಳಗಡೆಗೆ ನೀರು ಹಕ್ಕಿ ಗೊಟ್ಟ ಅಂತಾರ ಅಲ್ವಾ ಅದು ಹಾಕ್ಲೇಬೇಕಾ ಎತ್ತುಗಳಿಗೆ
ಅದು ಪದ್ಧತಿ ಅದು ಹಿರಿಯರ ಕಾಲದಂತ ಪರಿಪ ಪರಂಪರೆಯಿಂದ ಬಂದಂತ ಪದ್ಧತಿಗಳು ಕೆಲಂದಿಷ್ಟೇವೆ ಅವು ಅನುಸರಿಸಿಕೊಂಡು ಹೋಗಬೇಕು
ಕರಿಹರಿಯು ನಿ ಮೊದಲು ಅದು ಕೆಂಪ ಅಂತ ಬೆಳೆತ್ತ ಕಷ್ಟು ಬರುತ್ತಲ್ವಾ ಅದ್ರೊಳ ಡೆಗೆ ಏನು ಪರಿಹಾರ
ಓ ಪರಿಹಾರಕ್ಕಿಂತ ಏನು ಅದು ಏನು ಅಂತ ತಿಳ್ಕೊಳ್ಳೋಕೆ ಬಯಸ್ತೀವಿಯಾ
ಅದೇ ಕೆಂಪ್ ಎತ್ತಫಸ್ಟ್ ಬಂದರೆ ಏನ್ ಮುನ್ಸೂಚನೆ ಮತ್ತು ಬೆಳ ತ್ತ ಬಂದರೆ ಏನ್ ಮುನ್ಸೂಚನೆ
ಕೆಂಪು ಎತ್ತ ಮೊದಲು ಬಂದರೆ ಮೊದಲನಹಿ
ಹಂಗಾರ ಹಲೋ
ಗೋಧಿ ಬೆಳೆಗಳನ್ನು ಹೆಚ್ಚು ಬೆಳೆಯು
ಕೆಂಪು ಬಂದೆ ಕೆಂಪು ಬಂದರೆೆ ಗೋಧಿ ಹೌದು ಬೆಳಿಗ್ ಬಂದರೆ
ಜೋಳ
ಜೋಳ ಅಂದ್ರೆ ನಿಮ್ಮಲ್ಲಿ ವರ್ಷ ಹೌದೌದ ಹೌದು ನಿಮ್ಮಲ್ಲಿ ಮೊದ್ಲಿನಿಂದ ಸಡವೆ ಮಾಡ ಮಾಡಿಕೊಂಡು ಬಂದಿದ್ದಾರಾ
ಹಿರಿಯರ ಸಂಪ್ರ ಹಿರಿಯರ ಸಂಪ್ರದಾಯ ಬಂದಿರುವುದು
ಹೌದಾ ನೀವು ಈಗಾದ್ರೂ ಅದನ್ನೇ ಪ ನೀವು ಅನ್ನ ಅದನ್ನೇ ಫಲಿಸುತ್ತುತ್ತಿದ್ದಾರಾ
ಹ್ಮ್ ಅದನ್ನೇ ಪಾಲನೆ ಮಾಡ್ಕೊಂಡು ಹೋಗ್ಬೇಕ ಅಷ್ಟ
ಅದೇ ಎತ್ ಎತ್ತುಗಳಗಳಿಗೆ ನೋವಾಗಲ್ವ ಗಳಿಗೆ ಓಡ್ತವೆೆ
ಅವ ನೋವುವಾಗಲಾರದಾಗಿೆ ತಿರುಗಾಡಿಸಿಕೊಂಡು ಶೃಂಗಾರ ಮಾಡತ್ತೆ ಅಲ್ವ ಹೇಗಾದ್ರೂ ಒಂದು ಸುತ್ತು ಹಾಕಿ ಕೊಂಡು ಕೆಲವೊಂದಿಷ್ಟೊಂದು ಸೂುತ್ತ ಹಿಕೊಂಡು ಜನರಿಗೆ ಆತರದ ಒಂದು ಸಂಪ್ರದಾಯ ಪ್ರಕಾರ ನಡೆಸ ಿಕೊಂಡು ಮನೆಗೆ ವಾಪಸ್ ತಂದು ಪೂಜೆ ಮಾಡಿ ಅವ ತರ ಮೆಟ್ಟಿಗೆ ಕಟ್ಟಬೇಕು
ಅದ ನೀವು ಕಾರ ನಿಮ್ಮೆ ವಿಶೇಷತೆಳಸಿದ ತಡಿ
ನಿಮಗೂ ತುಂಬಾ ರೀತಿಯ ಧನ್ಯವಾದಗಳು ನೀ ಆಗ ಅಷ್ಟ ಹರೇಗೆ ಕೊಟ್ಟು ಕಾಪಾಡಲ್ಲ ನಿಮಗೆ
ಹ